ಹಲೋ ಹಲೋ ಹಾ ಗುಡ್ ಮಾರ್ನಿಂಗ್ ಚಿನಿ ಹಾ ತಿಂಡಿ ಆಯ್ತಪ್ಪಾ ಹ ಇಲ ಅದು ನಾನನ್ ಹೇಳ್ತಿ ಆಮೇಲೆ
ಹ್ಮ ಹ್ಮ ಆಯ್ತು ನೋಡ್ರಿ ಆಂಟಿ
ಹ್ಮ ಹ್ಮ್ ಮತ್ತೆ ಏನ್ ಮಾಡ್ ತದಿವಾ
ಏನಿಲ್ಲ ಿ ವಾರ ಮಾಡಿ ಈ ಕುತ್ಕಂದೆ
ಇವತ್ ಕಳ್ಸ ತಗದ ಪೂಜೆ ಮಾಡ್ತ ತ್ಯ ಹೌದಾ ಮತ್ತೆ ಯಾವತ್ತಗಿತಯಾ
ಗುರುವಾರಗ ಗು
ಗುರುವಾರ ತೆಗಿತಯಾ ಹೌದು ಹಾ ಹಾ ಹಾ ಹಾ ಶನಿವಾರ ಇವತ್ತು ಹನ ಶನೇಶ್ವರ ಸ್ವಾಮಿು ಪೂಜೆ ಮಾಡ್ತಾೆ ಆಂಜನೇಯ ಸ್ವಾಮಿಗೆ ಹ್ಮ ಮತ್ತೆ ಪರಮೇಶ್ವರ್ ಏನ್ ಮಾಡ್ ದಿನವಾ
ಮಣಿಕಂದರ್ ಆಂಟಿ
ತಾ ಹ್ಮ ಜಾನಮ್ಮ
ಜಾನು ಅಂಗನವಾಡಿ ಹೋಗಿ
ಹಂಗನವಾಡಿ ಕಳಸ್ತಾ ಹ್ಮ್ ತಿಂಡಿ ಏನ್ ಮಾಡಿತಪ್ಪಾ
ತಿಂಡಿ ಮಾವಿನಕ ಚಿತ್ರನ್ ಆಂಟಿ
ದಾ ಮತ ನಾವು ದೋಸೆ ಮಾಡಿದ್ದಮ್ಮ ದೋಸೆ ಮಾಡಿ ಒಂದ್ ಸ್ವಲ್ಪ ಆಲ ಗಡ್ಡೆ ಪಲ್ಯ ಸ್ವಲ್ಪ ಕಾಯಿ ಚಟ್ನಿ ಮಾಡಿದ್ದೆ ನಾವು ತಿಂಡಿ ತಿಂದು ಈ ಕೂತ್ಕೊಂಡ್ವಲ್ಲಾ ಹಾಂಗಾಗಿ ಫೋನ್ ಮಾಡೋಣ ಅಂತ ಫೋನ್ ಮಾಡದ್ ನವ ನಿನ್ಗೆ ಆರಾಮ್ದೀರಲ್ಲ ಹ್ಮ್ ಹ್ಮ್ ಸಣ್ಣ ಪಾಪು ಏನ್ ಮಾಡ್ತದೆ ಏನ್ವಾ ಇಲ್ಲ ಮ ಇಲ್ಲ ತಿಂಡಿ ಎಲ್ಲಾ ತಿಂಡಿ ಇನ್ನು ಹತ್ತುವರೆಗೆ ಆಯ್ತು ತಿಂಡಿ ತಿನ್ ಇಕೊಂಡು ಕೋಳಿಗೆಲ್ಲಾ ಮುಚ್ಬಿಟ್ಟು ಮತ್ತೆ ಲ ಸ್ವಲ್ಪ ಕೆಲ್ಸ ಮಾಡ್ತಾ ಇದ್ವಾ ತಿಂಡಿ ತಿಂದಿಕೆಲ್ಸ ಮಾಡ್ತಾ ಇದ್ವಿ ಬಟ್ಟೆ ತೊಳ್ದ ಹಾಕಿದೀವಿ ಈಗ ವಾಷ ವಾಷಿಂಗ್ ಮಿಷಿನ್ಗೆ ಅವೆಲ್ಲಾ ತಗೊಂಡೋಗ ಒಣಕ್ತ ಕ್ಕೋ
ಹಾ
ರೆಡಿ ಇದ್ದಾವೆ ಒಣ ಹಾಕಕ್ಕೆ ಅದಕೆ ಈಗ ಸ್ವಲ್ಪ- ಪ್ಪಿಸ್ ಬಿಸಲಿಗೆ ಗೋಧಿ ಹಾಕೋಣ ಅಂತ ಹೇಳ್ಬಿಟ್ಟು ಒನ್ ಸ್ವಲ್ಪ್ ಬಿಸಲು ಕಮ್ಮಿ ಇ ತ್ತಲಾ ಅದಕ್ಕೋಸ್ಕರನೇ ಇದ ನೋಡ್ತಾ ಇದ್ವಿ ಬಿಸ್ಲು ಬಿಸ್ಲು ಇಲ್ಲ ಕಣೋ ಇವತ್ತು ಯಾಕೋ ಕಮ್ಮಿ ಐತೇನೋ ಬಿಸ್ಲು ಅಂತ ಅನ್ಕೊಂಡು ಹು ನೋಡ್ತಾ ಇದ್ದೀವಿ ಏನೋ ಒನ್ ತರ ಸೌಂಡ್ ಬರ್ತಾ ಇ್ದದೆ ಹ್ಮ ಹಂಗಾಗಿ ನಾ ಇದ್ ಮಾಡ್ತಾಕ ತಿದ್ವವ್ವ ಟಿವಿ ನೋಡ್ಕೊಂಡು ಹ್ಮ್ ಪಾಪ ಸಣ್ಣ ಪಾಪು ಏನ್ ಮಾಡ್ತಾದಾಳೆ
ಸಣ್ಣ ಪಾಪು ರತ್ನಾ ಆಂಟಿ ಮನೆಯಲ್ಲ ಇದಳರಂಟಿ
ಹೌದಾ ಹಾ ಹೌದ ಈಗ್ ಕರ್ಕ ಬರ್ಬೇಕು ಅಡ್ಗೆ
ಅಡಗೆ ಮಾಡ್ಬೇಕ್ರಂಟಿ ಬೆಳಿಗ್ಗೆ ರೈಸ ಮಾಡಿದ್ದೇನು ಐತಿ ಮಧ್ಯಾಹ್ನಕ್ಕೆ ಮುದ್ದೆ ಸಾ
ಹೌದಾ ಸಾಂಬಾರ್ ಐತೆ
ಸಾಂಬಾರ್ ಮಾಡ್ಬೇಕ್ರಿ
ಸಾಂಬಾರ್ ಮಾಡ್ಬೇಕಾ ಹ್ಮ ಅಮ್ಮರ್ಗ ಫೋನ್ ಮಾಡಿದ್ದೇನವ ದೊಡ್ಡಮ್ಮರಿಗೆ
ಹ ನಿನ್ನೆ ಮಾಡಿದ್ರಿ ನ ಸಂಜೆ ಚೆನ್ನಾಗದಾರಂತೆ ಹ್ಮ್ ಆರಾಮ್ ಅದಾರೀ
ಅಕ್ಕರು
ಅವರು ಆರಾಮದಾರ ನೋಡ್ರಿ
ಈಗ ಎಲ್ಲಿದ್ ದ್ದರಾ ಅಕ್ಕಾರು
ಉಡುಪಿ ಎಲ್ಲಿ
ಉಡುಪಿಲೇ ಇದ್ದಾರಾ ಹ ಮತ್ತ ಮಕ್ಳಗ್ ಇನ್ನೂ ರಜೆ ಇರ್ಬೇಕಲ್ಲಾ ಹ್ಮ ಅವ್ರು ಅಲ್ಲೇ ಇರದ್ ಅಂದ್ರೆ ನಮ್ ಪಾಪರೊ ಇಬ್ರುವ.
ಹ್ಮ್ ಇಬ್ರು ಅಲ್ಲೇ ಇದಾರಿ ಇವಕ್ ಏನ ಊರ್ ಕಡೆ ಅಲ್ಲೇ. ಸನಾ ಅಂತಿದ್ದಾರೆ ಸ್ಕೂಲ್ನ.
ಹೌದಾ ಉಡ್ಪಿ ಕಡೆಲ್ಲೇ.
ಹ್ಮ್ ಹು. ಹಾವೇರಿ ಬಿಟ್
ಹಾಗಿಗ ಹಾವೇರಿಗೆ ಹೆಚ್ಬೇಕು ಅಂತಾನ ಎಲ್ಲ ಹಾಸ್ಟೆಲಿಗೆ ಬಿಡ್ಬೇಕು ಅಂತ ತೇಳಿಯ.
ಹ್ಮ್ ಹಾಸ್ಟೆಲಿಗೆ.
ಹ್ಮ ಹಾ ಹಾ. ಈಗ್ ಯಾವ್ ಸ್ಟ್ಯಾಂಡಡ್ ಅವ್ಳು ನೈನ್ಂತ ಈ ಸಲಿ ಆಕಿ. ಮಗಳು. ಈವರ್ ಅಮ್ಮ ಎಸ್ ಎಲ್ ಸಿ ಮುಗ್ಯಾಗ್ ಗಿಗ್ ಈಗ ಪಿ ಯು ಸಿ ಹಾಕ್ಬೇಕು ಹಂಗಾರೆ. ಹಾ ಹಾ. ಕಾಲೇಜಿಗ್ ಅವ್ನು.
ನೌನು ಇವಾಗ್ ಎಸ್ ಎಲ್ಸಿ.
ಹೌದಾ ಓ ಹಿಂದೆ ಮುಂದೆನೆ ಒಂದೊಂದ್ ವರ್ಷನೆ ಗ್ಯಪ ಅವ್ರಗಿಬ್ರಿಗೂ. ಹೌ ದಾ ಪರ್ಸೆಂಟೇಜ್ ಎಷ್ಟ್ ಐತಮ್ಮ ಅವ್ಳ್ದು.
ಜಸ್ಟ್ ಪಾಸ್ ಆಗಿದಾಳ್ರಿ ಆನ್
ಹೌದಾ ಇರ್ಲಿ ಬಿಡು ಇನ್ ಮಾಡಣ ಹೆಂಗ ಮಾಡ್ಕೊಂಡಳಲ್ಲ ಬಿಡು ಕಾಲೇಜಿಗ್ ಹೋಗ ಹಾಗೆ. ಹ್ಮ್. ಹ್ಮ್ ಹ್ಮ್ ಮತ್ತೆ ಅಪ್ಪ. ಇದು ನೀನಂಗರೆ ನೀನ್ ಇದ್ರ್ದು ಹ್ಮ. ಅತ್ತೆ ಮಾವನು ಚೆನ್ನಾಗಿದಾರಮ್ಮ. ಹಾ ಇನ್ನೆನ್ನ ಮಾವ ಆಟ್ ಕಾಯಕ್ ಹೋದ್ರು ಹೊಡ್ಕೊಂಡು. ಹಾ ಅತ್ತೆ ವಂಗೆ ಆಡ್ ದಾಗೆತೆ ಟಿ ವಿ ನೋಡ್ಕಾಂತ.
ಹಾ
ನಾವು ಹಂಗೆ ಕೂತಿದ್ವಲ್ಲ. ಇದು ಹ್ಮ ನೀ ಎಂತದು ಕೇಳಕ್ ಬನ್ನವಾ ಈಗ ನೀನು ಇದ್ರು ಅದು ಬರ್ತಾ ಇದಯಾ ನಿಮ್ಗೆ ನೋ ಹ್ಮ್
ಅದು ಪೆನ್ಷನ್ನು ಕ ಬಂದಿಲ್ರೀ ಆಂಟಿ
ಹ್ಮ್ ಬರ್ಲಿಲ್ವಾ
ಹ್ಮ್ ಹ್ಮ್ ಬಂದಿಲ್ಲ ಇಲ್ಲೇ ಮಾಡ್ಸೋಣ ಅನ್ ಮಾಡಸ್ತಿವ ಅಂತಿದಾರೆ ಯಾವಾಗ ಮಾಡಸ್ತಾರ ಗೊತ್ತಿಲ್ಲ ಮಾಡ್ಸಿಲ್ಲಾಂಟಿ ಇನ್ನೂ
ಎರಡು ವರ್ಷ ಆಯ್ತಲ್ಲೇವ ಎರಡ್ ಮೂರ್ ವರ್ಷ ಆಯ್ತು
ಮಾಡಸ್ತಿಲ್ಲ ಅಂಟಿ ಏಳೆಳಿ ಸಾಕ್ ಆಗ್ತತ್ ನನಗೆ ಅತ್ತ ನಾನೇ ಮಾಡ್ಸಣ ಆತಗ ಅಣ ಕೊತೀನಿ
ಹ್ಮ್ ಸುಮ್ನೆದ್ಲಗ್ ನೀನೇ ಇದ್ ಮಾಡ್ಕೊಂಡು ಇದ್ ಮಾಡ್ಕ ಕಳಕ ಇದ್ ಮಾಡ್ಬಬೇಕಾಯಿತ್ ಆತ್ಲಗಿ ಯಾಕಂದ್ರೆ ಅವನ್ಗ ಈಗ ಇನ್ನ ಜಾಸ್ತಿ ಓಡಾಡಕ್ ಕಕ್ ಹೋಗಲ್ಲ ಅಂತ ಹೇಳ್ತದನೆ ಎ ಮೇಲನ್ನ ಹ್ಮ ಹ್ಮ್ ಸುಮ್ಮನ್ ಮಾಡ್ಸ್ ಇದ್ ಮಾಡಿದ್ರ ಆಗದು ಇದು ಹಾಸನ ಕಡಿಕರ ಬಂದಾಗಾದ್ರೆ ಮಾಡ್ಸಾಕಿದಾಗದು ಏನ್ ಚೆನರಾಯ್ಪಟ್ಟಣದಲ್ಲಿ ಮಾಡಿಸ ದಂತ ಅಥವಾ ಚುಕ್ಕನಹಳ್ಳಿಲೆ ಮಾಡ್ಸದಂತ
ಚನ್ರಾಯ್ಪಟ್ಣಕ್ಕೆ ಹೋಗ್ಬೇಕ್ರಿ ಆಂಟಿ ಎ ಏನು ಗೆಳಿಗೆ
ಒನ್ನುಗೇಳಿಗೆ ಹೋಗ್ಬೇಕ್ ದಾ ಹೌದಾ ಹ್ಮ್ ಹಮ್ ಹಮ್ ಹಮ್ ಹ್ಮ್ ಇನ್ನೇನ್ ಪಾಪರ್ನ ಒಬ್ಳನ ಕರ್ಕೊಂಡ್ ಹೋಗ್ಬೇಕ್ ಅಷ್ಟೇ ಚಿನ್ನುನ ಇಲಾಂದ್ರೆ ಅವಳನು ಅಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಈ ಪಾಪುಗೆ ಎಷ್ಟ್ ತಿಂಗಳು
ಹ ಹನ್ನೊಂದು ತಿಂಗಳಂಟಿ
ಹನ್ನೊಂದ್ ತಿಂಗಳಾ ಹಾಲ್ ಬಿಡಸ್ಬಿಡಮ್ಮ ಪಾ ಪುಗ್ ಸಾಕು
ಇಷ್ಟ್ ಬೇಗ್ ಆಂಟಿ
ಬುಡು ಏನ್ ಇಲ್ಲ ಅವಳಿಗೆ ಊಟದ್ದ ಅಭ್ಯಾಸ ಮಾಡಿಸ ಬಿಡು ಸಾಕು
ಹ್ಮ
ಟ್ಟದ್ ಅಭ್ಯಾಸ ಮಾಡಿಸ್ಬಿಡು ಅವಾಗ ಏನಾಗುತ್ತೆ ನಿನ್ ಪಾಪನ ಬಿಟ್ಬಿಟ್ಟು ಓಡಾಡಕ್ ತುಏನ್ ಕರ ಓಡಾಡಕು ಸರಿ ಆಗ್ಬಿಡುತ್ತಮ್ಮ ಒಬ್ಳೇ
ಹಾ
ಯಾಕಂದ್ರೆ ಈಗ ಹಾಲ್ ಬಿಡಿಸ್ದ ಇದ್ರೆ ನಾ ಬಿಡುತ್ತೆ ಪಾಪು ಮತ್ತ್ ಹಾಲ್ ಕುಡ್ಸಕ್ಕೆಲ್ಲ ಟೈಮ್ ಬೇಕಲ್ವಾ ಏನಿಲ್ ಲ್ಲ ತೊಂದ್ರರೆ ಇಲ್ಲ ಒಂಬತ್ತು ತಿಂಗಳಿಗೆ ಬಿಡಿಸಿ ಬಿಡ್ತಾರೆ ಹ್ಮ್ ಹಾಲ್ ಕುಡ್ಸದ ಒಂಬತ್ ತಿಂಗಳಿಗೆ ಬಿಡಿಸಿ ಬಿಡ್ತಾರ ತಲೆನೋವೇನಿಲ್ಲಾ ಬಿಡ್ಸ್ಬಿಡು ಸಾಕ್ ಹೂ ಬಿಡಿಸಬಿಟ್ಟು ಇದ್ ಮಾಡ್ಸು ಅಭ್ಯಾಸ ಮಾಡ್ಬಿಡು ಊಟಕ್ಕೆ ಅವಳಿಗೆ ಸರಿ ಆಗತ್ತೆ ಹ್ಮ ಹಂಗಾಗಿ ಆಗಿ ಇದ್ ಮಾಡ್ಕೊಂಡ್ರೆ ಅ ಆಗತ್ತೆ ಏನು ಆಗೋದಿಲ್ಲ ಈಗಾಗ್ಲೇ ಹನ್ನೊಂದ್ ತಿಂಗ್ಗಳು ಕುಡ್ಸಿದ್ಯಾಲ್ವಾ ಹ್ಮ್ ಅ ಅದು ನಾಲಿಗೆ ಮಂದ ಬರುತ್ತೆ ಅಂತಾರೆ ಜಾಸ್ತಿ ಕುಡು ತಾ ಇದ್ರೆ ಮಕ್ಳಿಗೆ
ಹಾ ಹಾ
ಹಾಗಾಗಿ ನಾಲಿಗೆ ಮಂದ ಆಗತ್ತೆ ಅಂತಾರೆ ಅದ್ಕೋಸ್ಕರ ಏನ್ ಮಾಡು ಬೇಗ ಬಿಡಿಸಬಿಟ್ರೆ ನಾಲ್ಗೆ ಒಂದ್ ಸ್ವಲ್ಪ ತಿರುಳ ಇರುತ್ತೆ ಅಂತಾರೆ ಅಂದ್ರೆ ಅವರು ಹಾಲೆ ಇದ್ ಮಾಡ್ತಿರ್ತಾರಲ್ಲಾ ನಾಲ್ಗೆ ಎಳಿತಾ ಎಳಿತಾ ಇದಾಗುತ್ತೆ ಅಂತ ತರ್ಲಪ್ಪ ಹ್ಮ್ ಅದೇ ಕ್ಕೋಸ್ಕರ ಜಾಸ್ತಿ ದಿಸ ಕುಡಿಯಕ್ ಬಿಡಲ್ಲ ಮಕ್ಕಳನ್ನ ಒಂಬತ್ ತಿಂಗಳಿಗೆ ಬಿಡಿಸ್ ಬಿಡ್ತಾರೆ ಬಿಡಿಸಬಿಟ್ಟು ಇದ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ ಅಭ್ಯಾಸ ಮಾಡಸ್ತಾರೆ ಹಂಗಾಗಿ ಹಾ ಮತ್ತೆವಾ ಅಡುಗೆ ಏನ್ ಸಾಂಬಾರು ಏನ್ ಮಾಡ್ಬೇಕು
ಸಾಂಬಾರಟಿ ನೋಡ್ಬೇಕ್ರನ್ಡಿ ಏ ಮಾಡ
ಹಾ ಹೌದಾ. ಹಾ ಹಾ
ತಂದಿಕ್ಕಿದ್ದಾರೆ ಅದೇ ಮನ್ಸರ ತುಂಬ ನರ ಮಾಡಿ
ಹ್ಮ್ ಸುಮನ್ ಮಜ್ಗೆ ಮಸ್ತ್. ಸರುಳಿ ಮಾಡ್ಬಿಡು ಸಾಕು. ಹಾಂಸಪ್ಪಾ ಕಡಲೆ ಬೀಜ ಅಲ್ಲ ಕಡಲೆಬೀಜ ಅಂತ ಕಡಲೆಬೇಳೆ, ಉದ್ದಿನ ಬೇಳೆ ಒನ್ ಸ್ವಲ್ಪ ಬಾ ಇಲ್ಲಿ. ಜೀರಿಗೆ ಹೆಸ್ ಹೆಸರ ಬೇಳೆ, ತೊಗರಿ ಬೇಳೆ ಮೂರ್, ನಾಲ್ಕು ಅದನ್ ಹುರುದ್ ಬಿಟ್ಟ ಒಂದ್ ಸ್ವಲ್ಪ ಜೀರಿಗೆ, ಈರುಳ್ಳಿ ಬೆಳ್ಳುಳ್ಳಿ ಇವನು ಹುರ್ಕೊ. ಹಸಿ ಮೆಣಸಿನಕಾಯಿ. ಮತ್ತೆ ಎಸ್ ಸಾಂಬಾರ್ ಸೊಪ್ಪು ಒಂದ್ ಸ್ ಸ್ವಲ್ಪ ಧನ್ಯ ಬೀಜ ಅಂದ್ರೇ ಧನ್ಯ ಬೀಜ. ಬೀಜ ಸಾಂಬಾರ್ ಬೀಜ ಅಂತಾರಲ್ಲ ಅವು. ಆವಿಷ್ಟು ಹುರುದ್ ಬಿಟ್ಟು ಪೌಡರ್ ಮಾಡ್ಕಾ. ಪೌಡ್ರ ಮಾಡ್ಕೊಂಡು ಕುುದಿಯಕ್ ಇಟ್ಬುಡು. ಕುದಿಸಿಯಾಕ್ ಇಟ್ ಬುಟ್ಟು ಮತ್ತು ಅದನ್ನ ಆ ಆಮೇಲೆ ಅದು ಬ ಅದ ಚಟ್ನಿ ಇದು ಸಾಂಬಾರ್ದಲ್ಲಾ ಕುದಿ ಇಡಿ ಇತ್ತಲ್ಲ ಜಾಸ್ತಿ ನೀರ ಹಾಕಳಕ್ ಹೋಗ್ಬೇಡಾ. ಅದನ್ನ ಹು ಕುದುಸ್ಬಿಟ್ಟು ಸಪ್ರೇಟ ಆಗಿ ಇಟ್ಟು. ಇಟ್ಬಿಡ್ ಎತ್ತಿ ಇಟ್ಬಿಟ್ಟು ತಣ್ಣಗ ಆದ್ಮೇಲೆ ಮೊಸರ್ ಇರುತ್ತಲ್ಲಾ ಮೊಸರ್ನ ಕಡದ್ ಬಿಡ್ ಒಂದ್ ಸ್ವಲ್ಪ ನೀರ ಇದಾಗಂಗೆ ಒಡ್ಕ ಆಗಿರತ್ತಲ್ಲ ಅದೆಲ್ಲ ಒಡೆ ಇದಾಗಂಗಗೆ ಹಾಲಂ ಕಾಣಂಗೆ ಮಾಡ್ಬಿಟ್ಟು ಅ ಅದ್ರೊಳಗೆ ಮಿಕ್ಸ್ ಹೊಂಡಕ್ಕಚಿನ್ನಿ ಮಿಕ್ಸ್ ಹೊಡ್ಕೋ ಅದು ಸಾಮಂಬ್ರ ಎ ಚೆನ್ನಾಗ್ ಬರುತ್ತತ್ ನೋಡು ನಿನ್ ಖಾರ ಬೇಕ ಕುಂದ್ರೆ ಒಂದ್ ಸ್ವಲ್ಪ ಕಾರಾರ್ವಾಗೆ ಮಾಡ್ಕೊ
ಹಾ
ಹ್ಮ ಇಲ್ಲ ಖಾರ ಒಂದ್ ಸ್ವಲ್ಪ ಕಡಿಮೆನೇ ಇರ್ಲಿ ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊ ಅದ್ ಚೆನ್ನಾಗಿರುತ್ತೆ ನೋಡು ಮಸರುಳಿ ಅಂತ ಅಂದ್ಬಿಟ್ಟು ಯ ಮಸ
ಮೆಣ್ಸಿನ್ಕಾಯಿ ಸಾಂಬಾರ್ ಸೊಪ್ಪು ಧನಿಯಾ ಬೀಜ ಆ ಕಡಲೆಬೇಳೆ ಆ ಜೀರಿಗೆ ಮತ್ತೆ ಆಂಟಿ ಮತ್ತೇನ ಉದ್ದಿನಬೇಳೆ
ತೊಗರಿಬೇಳೆ ಹೆಸರು ಬೇಳೆ ಹೆಸರು ಬೇಳೆ ಅವು ಜಾಸ್ತಿ ಕೋಬೆಡ ಒಂದ್ ಅರ್ಧ ಅರ್ಧ ಸ್ಪೂನು ಅರ್ಧ ಅರ್ಧ ಸ್ಪೂ ಪೂನ್ ಹಾಕೊ ಒಂದ್ ಸ್ವಲ್ಪ ಕಾಯಿ ಹಾಕೋ ತೆಂಗಿನಕಾಯಿನ ಹ್ಮ ತೆಂಗಿನಕಾಯಿ ಅಷ್ಟು ಹಾಕೊಂಬಿಟ್ಟು ರುಬ್ಕೊಬಿಡು
ಹ್ಮ
ಬ ಅಂದ್ರೆ ಒಂದ್ ಸ್ವಲ್ಪ ಶುಂಠಿ ಇದ್ರೆ ಶುಂಠಿ ಸಾಂಬಾರ್ ಸೊಪ್ಪು ಇವನ್ನ ಹಾಕೊಂಡು ರುಬ್ಕಬುಡು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಇಸ್ಟುನ್ನು ಹಾಕಿ ದುಬ್ಕೋಬಿಡು ಅವ್ರು ಬುಟ್ಟೋ ರುಬ್ಬಿ ವೈ ಈರುಳ್ಳಿ ಕಟ್ ಮಾಡ್ಕೊಂಡ್ ಉದ್ದದಕ್ಕೆ ಒಗ್ಗರಣೆ ಮಾಡ್ಕಾ ಒಗ್ಗರಣೆ ಮಾಡ್ಕೊಂಡು ಈ ಖಾರನ್ನ ಹಾಕಿ ಬೇಯಿಸಬಿಡು ಚೆನ್ನಾಗಿ ಬೇಯಿಸ್ಬಿಟ್ಟು ಅದ ತಣ್ಣಗ ಅಮೇಲೆ ಮೊಸ್ರನ ಇದ್ ಮಾಡಿ ಕಡ್ದು. ಅದ್ರೊಳ್ಗ್ ಮಿಕ್ಸಿ ಹೊಡ್ದ್ಬುಡು ಚೆನ್ನಾಗ್ ನೋಡು. ಬಿಸಿ ಅನ್ನಕ್ ಕೆ ಮುದ್ದೆಗೆಲ್ಲಾ ತುಂಬಾ ಚೆನ್ನಾಗಿರುತ್ತೆ ನೆಂಚ್ಕಳಕೆ ಬೇರೆ ಏನ ಆರ ಮಾಡ್ಕೋಬೊದು. ಇಲ್ಲ ಕಾಳ್ಗಿಳ್ ಯಾವ್ದರ ಇದ್ ಮಾಡ್ ಕಣ್ಪಲ್ಯದ್ ಟೈಪು. ಅದಕ್ ನೆಂಚ್ಕಳಕ್ ಚೆನ್ನಾಗಿರು ತ್ತೆ ನೋಡು. ಹ್ಮ್ ಮಧ್ಯಾಹ್ನಕ್ ಹಂಗೆ ಮಾಡು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಗದ್ ತದುವೆ ಒಂದ್ ಸ್ವಲ್ಪ ಖಾರ ಬೇಕದ್ರೆ ಹಸಿ ಮೆಣ್ಷಿನ್ಕಾಯ್ನ ಹಾಕ್ ಜಾಸ್ತಿನೇ. ಹ್ಮ್ ಖಾರ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತದೇನು. ಅಷ್ಟ್ ಚೆನ್ನಾಗಿರುತ್ತೆ ಹ್ಮ ಹ್ಮ್ ಮತ್ತೆ ಪಾಪು ಬರೋದಂಗರ್ ಜಾನು ಕೆಮ ಹೇಳ್ ಬಾರ್ದ್